ಹೆಯ್
ನಮಸ್ಕಾರ
ಕರ
ಏನ್ ಮಾಡ್ತಿದ್ದೀರಾ
ನಾವು ಈಗ ಸುಮ್ನೆ ಅಕ್ಕಿ ಬಿಡಿಸತಾ ಇದ್ವಿ ಅಕ್ಕಿ ಒಳಗಡೆ ಕಲ್ಲಿದ್ಯಾ ಅಂತ ಆಯ್ತಾ ಇದ್ವಿ
ಹೌದಾ ಮತ್ತೆ ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿತ್ತು ತಿವಿ ನೀವು
ನಲ್ಲು ಚಿಟ ಆಗಿದಿವಿ
ಹ್ಮ್ ಮತ್ತೆ ಎಲ್ಲಾರೂ ಕ್ಷೇಮವಾಗಿದ್ದಾರಾ ಎಲ್ಲಾರೂ ಕ್ಷೇಮವಾಗಿದ್ದ ಹ್ಮ್
ನಿಮ್ಮ ಮನೇಲಿ
ಕೇಳಿಸ್ತಾ ಇಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಹಾ ಹೇಳಿ ಹೇಳಿ ಕೇಳಿಸ್ತಿದೆ ಹಾ ಕೇಳಿಸ್ತಿದೆ ಹ
ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ
ಎಲ್ಲಾರು ಅಂದ್ರೆ ನಮ್ಮ ತಂದೆಯವರು ಇನ್ನುೂ ಅಂದ್ರೆ ಎಲ್ಲಾರು ಅವ್ರ ಅವರ ಕೆಲ್ಸದಲ್ಲಿ ತುಂಬಾ ತೊಡಗಿಸ್ಕೊಂಡಿ
ಹೌದಾ
ಹು
ಮತ್ತೆ ನೀವು ಮೈಸೂರು ನೋಡಿದಿರಾ
ಅರ್ಥ ಆಗ್ತಿಲ್ಲ ಏನು
ಹಲೋ
ಕೇಳುಸು ಲ್ಲ ಕೇಳಿಸತಾಲ್ಲ ಕರೆಕ್ಟ್ ಆಗ ಹೇಳಿ ಹ ಕೇಳತ ಸರಿ ಹೇಳಿ
ನಾನು ಮೈಸೂರು ನೋಡಿದೀರಾ
ಇಲ್ಲ ಇಲ್ಲ ನೋಡಿಲ್ಲ
ಹೌದಾ ಮತ್ತೆ ಟಿವಿಲೆಲ್ಲ ಬರ್ತ
ಹ
ಅದು ಗೊತ್ತಿಲ್ಲ ನಂಗೆ
ಯಾವುದ್ರು ಬಗ್ಗೆ
ನನ್ನ ಬಗ್ಗೆ
ಅಂದ್ರೆ ಕೇಳಿದೀನಿ ಫುಲ್ಲು ಆ ಲೇ ತುಂಬಾ ಆಳ್ವಾವಾಗಿ ಗೊತ್ತಿಲ್ಲ ಹ ಹಾ ಗೊತ್ತಿಲ್ಲ
ರಿಅಲ್ಲಿದ
ಯ ಹೌದಾ ಹ ಗೊ ಗೊತ್ತಿಲ್ಲ ಅಷ್ಟು ಕರೆಕ್ಟ ನೀಟ್ ನೀಟಾಗಿ ಗೊತ್ತಿಲ್ಲ
ಹೇಳಲಾ ಅದರ ಬಗ್ಗೆ ನಾನು
ಹಾ ಹೇಳಿ ಹೇಳಿ ಇದನ್ ಕೇಳ್ಕೊಕ್ ತುಂಬಾ ಆಸಕ್ತಿ
ಅಲ್ಲ ಅಲ್ವಾ ಹ ಅದು ಮುಂಚೆ ಕಾಡಲ್ಲಿ ರಾಜರತ್ತರಲ್ಲ ಹೌದು ಬೆ ಹ ಆದ್ರೆ ಹಿಂಗೇ ಇವಾಗ್ಲೂ
ಹ
ಈ ಮೈಸೂರಿಲ್ಲಿ ಇದ್ದಲ್ವಾ ಅದೂ ಕತೆ
ಹಾ
ಅವಾಗರು ಅಂದ್ರೆ ಇ ಮತ್ತೆ ಅದು ಅವರು ತಗದರಂಂತೆ ಮಪಲಿನಾ. ನಿಗೆ ಮತ್ತಭಿಷಕಲಂ. ಆಗತ್ತಾ
ಹಾ ಹಾ ಹಾ ಗೊತ್ತು
ಮಲ್ಲ ಮಾಡ್ತಾರೆ ಮತ್ತೆ ಮೈಸೂ ತುಂಬಾ ಬಾರ ಇದೆ ರಕ್ ಎಲ್ಲ ಇರುತ್ತೆ
ಹ್ಮ್ ಹೌದಾ ಹಾ ಹ್ಮ್.
ಅನೆೆ.
ಹ್ಮ್
ಹ್ಮ ಎ ದಸರ ಸಮಯದಲ್ಲಿ ಆನೆ ಗೊತ್ತ ಗತ್ತ ನಿಮ್ಗೆ ದೊಡ್ಡಾಗಿರುತ್ತೆ ನೋಡಿ ಹ್ಮ್ ಅದಕ್ಕೆಲ್ಲ ತುಂಬಾ ಅಲಂಕರಿಸ್ತ.
ಅದೇನಾದ್ರು ಅದೇನಾದ್ರು ಆಕಾರದಲ್ಲ ಅದೇನಾದ್ರು. ಆ ಕದಲ್ಲಿ ಚಿಕ್ಕದದು ಆಗಿದಿದ್ರೆ ನಾನ ನಮ್ಮ್ ಮನೆಗೆ ಬಂದು ಅದೇ ಸಾಕೊಳ್ತಿದ್ದೆ
ಅಯ್ಯೋ ಬಿ. ದೊಡ್ಡದು ಏನ್ ಮಾಡ ಬರೋಣ
ಹಾ.
ಹ್ಮ್ ಮತ್ತೆ
ಹ್ಮ್
ಯಾವ್ದರೂ ಬಿರ್ಂಗನ್ ಸಮಯದಲ್ಲಿ ಹೋಗುವ ಬ. ಸಮ ಸಮೀ ಬ.
ಅದೇ ಬಿಡು ಬಿಡುವಿನ ಸಮಯದಲ್ಲಿ ಹೋಗ್ ಬರ್ಬೇಕು
ಮತ್ತೆ ನಿಗೆ ಪ್ರಾಣಿಗಳೆಲ್ಲ ಇಷ್ಟ ಆಗುತ್ತಾ
ಹಾ ತುಂಬಾ ಇಷ್ಟ ಆಗುತ್ತೆ
ೈ ಸ್ಟಾರ್
ನಾಯಿ ಬೆಕ್ಕು
ಹೌದಾ ನನಗೆ ಅಟ್ಲವಾ
ನಮ್ಮ್ ಮನೇಲಿ ಇದನ್ನ ಸಾಕಕ್ಕೆಲ್ಲಾ ಬಿಡೋದಿಲ್ಲ ನಮ್ಮ ಅಪ್ಪ ಅಮ್ಮ ಅಂದ್ರೆ ಎಲ್ಲಾರ ಕಾರ್ಯ ಅವ್ರವ್ರ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರಿಂದ ಆದ್ರ ಅ ಮೇಲೆ ಗಮನ ಹರಿಸಲು ಸಾಧ್ಯವಿಲ್ಲ ಹ್ಮ್ ಹ್ಮ್್ಮ ನಿಮ್ಮ್ ಮನೆಯಲ್ಲಿ ಸಾಕು ಹಕಿದ್ದೀರಾ
ನಮ್ಮ ನಿ ನ ಬಿು ಅಂತು ತುಂಬ ಚಿತ ತ ಹ ಮತ್ತೆ
ಹಾ
ಸ ಮತ್ತೆ ಸ್ವಲ್ಪ ವರ್ಷ ಆದ್ಮೇಲೆ ಸ್ ತು ಅದ ನಿ ತುಂಬ ವರ್ಷ ಹಬ ದ
ಹಾ ಆಗುತ್ತೆ
ಹ
ಹೌದು ಹಾ
ಇಪ್ಪಾಯ ಒಾ ದೊಡ್ಡ ತಕೊಂಡ ಮಂದೆ ತಗೊಂಡೊಂಡಿ
ಹೌದಾ
ಹ್ಮ
ಹ್ಮ್
ಹಕೆ
ಹೇಳ್ಬೇಕು ನೀವು
ಏನು
ಹೇಳ್ಬೇಕು ನೀವು
ಹ್ಮ್
ಮೈಸೂರ ಅರ ಮನೆ ಬನ್ ಗೆ ಹೇಳ್ತೀರಾ ಇನ್ನ ಎಷ್ಟ ಹೆಚ್ಚು ಮಾಹಿ ತಿ
ಹ್ಮ್ ಕೆ ಅಷ್ಟೇ ಗೊತ್ತು ಅದೇ ರಾಜ್ ಅಂದ್ರೆ ಯಲ್ಲ ಅಂದ್ರೆ ಅವರೆಲ್ಲಾ ಯಾರಿಗುನು ಇದು ಅಂದ್ರೆ ಅವ್ರ್ ಬಂಗಾರ ಇಷ್ಟ ಇಿದೆ ಅಷ್ಟಿದೆ ಅಂತ ಯಾರಿಗೂ ಬಿಟ್ಕೊಡಲ್ ವಂತೆ ಅಂದ್ರೆ ಅವ್ರದ್ದು ಇರುತ್ತೆ ಅಲ್ವಾ ಅಷ್ಟು ಇಷ್ಟು ಅಂತ್ ಾ ಅದನ್ ಯಾರ್ಗೂ ಕೊಳ್ಳಲ್ವಂತೆ ಮತ್ತೆ ಆ ರಥದ್ ಬಗ್ಗೆ ಕೇಳಿದ್ದಿ ರ ನೀವ್ ವು ಅಂದ್ರು ಚಲನ ಚಿತ್ರ ಎಲ್ಲ ಬಂದಿದ್ವು ಅದ್ರ ಬಗ್ಗೆ
ಹೌದಾ ಹ ಕನ್ನಡದಲ್ಲ
ದ್ ಹಾ ಹೌದು ಕನ್ನಡದೆಲ್ಲೆ ಇದೆ ನಿಮಗ್ ದರ್ಶನ್ ಗೊತ್ ಹಾ
ಹಾ ಗೊತ್ ತ್ತುಗತ್ತು
ಯಾವವು್ದೋ ಒಂದ್ ಚಲನಚಿತ್ರ ಇದೆ ಅದ್ರ ಬಗ್ಗೆ
ಹೌದಾ
ಹ್ಮ್ ನೋಡಿಯಾವ್ ಯಾವದಾದ್ರು ಚೆನ್ನಾಗಿದೆ ಅದು ಹ್ಮ್ ರಥನ್ ತುಂಬಾ ದೊಡ್ಡ ಇದೆ ಅದೇ ಅನ್ಸುತ್ತೆ ಆ ರಥನ ಆನೆೆಯ ಮೇಲೆ ಇಟ್ಟಿರ್ತಾರೋ ಏನೋ
ಹೌದಾ ಹ್ಮ್
ಹ್ಮ್ ಮತ್ತೆ ನೀವ ಹೋಗಿಲ್ಲಾ ಅಂತ ಅಂದ್ರಿ ತಾನೆ ಮೈಸೂರಿಗೆ
ಹಾ ಹೋಗಿಲ್ಲ ಹೋಗಿಲ್ಲ
ಹ್ಮ್
ಹ್ಮ್ ನೋಡಲು
ತುಂಬಾ ದೊಡ್ಡ ಇದರಲೂ ಅಂತು
ಅಂದ್ರೆ ಅಲ್ಲಿ ದೇವಸ್ಥಾನ ಇದ್ಯಾ
ದೇವಸ್ಥಾನ ಅಂದ್ರೆ ನಿಮಗ್ ಫುಲ್ ಅದ ಒಂತರ ಅರಮನೆ ಅಷ್ಟೇ ಅದ್ ಬಿಟ್ರೆ ಮತ್ತ ಏನಿಲ್ಲ ಅಂದ್ರೆ ಒಳಗಡೆ ನಾನ ಇವಾಗ ಅಂದೆ ನೋಡಿ ದಸರಾ ಟೈಮಲ್ಲ ಎಲ್ಲಾ ಮಾಡೋದು ಆನೇದು ಅಂಬಾರಿಗೆ ಅವೆಲ್ಲದ ಅಲ್ಲಿ ಇಟ್ಟಿರ್ತಾರೆ
ಹೌದು ಹಾ
ಚಿತ್ರ ಎಲ್ಲ ಅಂಟಿಸಿರುತ್ತಾರೆ
ಹ್ಮ್
ಹ್ಮ್
ಹ್ಮ್ ಏನ ಇಲ್ಲ ನೀವ ಹೇಳ್ಬೇಕು ಏನಾದ್ರರು ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ
ನನಗೆ ಹಾ ಬರುತ್ತೆ
ಏನ್ಮಾಡಕ್ ಬರುತ್ತೆ ಏನಾದ್ರು ಇದ್ರೆ ನನ್ಗೆ ಹೇಳ್ತೀರಾ ಸ್ವಲ್ಪ ನಾನು ಇವಾಗ ಯಾವಾಗಾದ್ರು ಬಿಡುವಿನ ಸಮಯದಲ್ಲಿ ಹೊಟ್ಟೆಹಸ್ದಾಗ ಮಾಡ್ಕೊಂಡ
ಪಲಾವ್ ಮಾಡ್ತೀರಾ ಪಲಾವ್ ಹೇಳ್ ಕೊಡ್ಲಾ
ಅಂದ್ರೆ ಪಲಾವ್ ತುಂಬಾ ಜಾಸ್ತಿ ವಿಧಾನ ಆಗ್ಬಿಡುತ್ತೆ ಜಾಸ್ತಿ ಸಾಮಾನ್ಯ ಸಾಮಗ್ರಿಗಳು ಬೇಕಾಗುತ್ತೆ
ಹ್ಮ್ ಅಂಗಾರ ಚಪಾತಿ
ಹ್ಮ್ ಅದಕ್ಕೆ ಜಾಸ್ತಿ ಸಮಯ ಹಿಡಿಯುತ್ತೆ ಅನ್ಸುತ್ತೆ
ಮತ್ತೆನ್ನು ಮ್ಯಾಗಿ ಕೊಡ್ಲ
ಅದು ನನ್ಗೆ ತಿನ್ನೋಕೆ ಇಷ್ಟ ಇಲ್ಲ ಅಂದ್ರೆ ಅದು ಆರೋಗ್ಯಕ್ಕೆ ಅಷ್ಟು
ಮತ್ತೆ ಹೇಳ್ಕೊದ್ಲಿ ಹೋಗ್ಲಿ ಚಾ ಮಾಡೋದು ಕಾಫಿ ಮಾಡೋದು
ಅದು ನನ್ಗೆ ಬರುತ್ತೆ ಬಟ್ ಅಂದ್ರೆ ಕರೆಕ್ಟ್ ಆಗಿ ಬರೋದಿಲ್ಲ ಎಷ್ಟು ಸಕ್ಕರೆ ಹಾಕಬೇಕು ಕಾಫಿ ಪುಡಿ ಹಾಕಬೇಕು ಗೊತ್ತಿಲ್ಲ
ಅದು ಏನಂದ್ರೆ ನಮ್ ಕಡೆ ನಿಮ್ ಕಡೆ ಸಕ್ಕರೆ ಜಾಸ್ತಿ ಸಿಕ್ ತಿಂತಾರ ಅಥವ ಕಡುಲೆನ
ಅವರು ಒಬ್ಬೊಬ್ರು ಒಂದೊಂದ್ರ ಮೇಲೆ ಅಂದ್ರೆ ಒಬ್ಬೊಬ್ ಒಂದೊಂದು ಮನೆಯಲ್ಲಿ ಸಕ್ಕರೆಯನ್ನು ಜಾಸ್ತಿ ಅಂದ್ರೆ ಸಕ್ಕರೆ ಮನುಷ್ಯ ಅಂದ್ರೆ ಸಕ್ಕರೆ ಕಾಯಿಲೆ ಹೊಂದಿರೋ ಮನುಷ್ಯರು ಇರ್ತಾರಲ್ಲ ಮನೆಯಲ್ಲಿ ಇಲ್ಲಿ ಅದಕ್ಕೆ ಸ್ವಲ್ಪ ಹಾ
ಅಲ್ಲ ಅವರನ್ನು ಬಿಟ್ಟು ಮತ್ತೆ ಮಾಮೂಲು ಮಾಮೂಲಗೆಲ್ಲ ಎಷ್ಟು ತಿಂತಾರೆ
ಎ ಲ್ಲರೂ ಸ್ವಲ್ಪ ಅಂದ್ರೆ ಒಂದು ಕ ಒಂದು ನಾಲ್ಕು ಜನರಿಗೆ ಕಾಫಿ ಇಡಬೇಕೆಂದರೆ ಎರಡು ಚಮಚ ಹಾಕ್ತೀವಿ
ಹೌದಾ ನಮ್ಮ ಮನೆಲಿ ಎರಡು ಜನ ಏನಾದ್ರು ಕಾಫಿ ಚಾ ಮಾಡ್ಬೇಕು ಅಂತ ಅಂದ್ರೆ ಒಂದುಚಮಚ ಸಕ್ಕರೆ ಹಾಕ್ತೀವಿ
ಹೌದಾ
ನಾನ್ ಈಗ್ ಮಾಡ್ತೀನಿ ಅಂದ್ರೆ ನಂಗೆ ಅದು ಚಾಪ್ ಕುಡಿದು ಬಣ್ಣನೇ ಒ ಗೊತ್ತಾಗಲ್ಲ ನಾನು ಬಣ್ಣ ಬರೋ ತನ್ಕನು ಹಾಕ್ತಾನೆ ಇರ್ತೀನಿ
ಹೌದಾ
ಹಾ ಅದು ಕುದಿ ಬರತ್ ಅಂತ ನೋಡ್ತೀನಿ ಅಂದ್ರೆ ನಮ್ ನಮ್ಮ ಅಮ್ಮ ನಮಗ್ ಯಾವಾಗೂ ಹೇಳಲ್ಲ ಅಪ್ಪ ಯಾವಾಗಾದ್ರೂ ಹೇಳ್ತಾರ ಮಾಡ್ಕೊಡು ಅಂತ
ಹ್ಮ್
ಆಗ ಸಕ್ಕರೆ ಹಾಕ್ತೀನಿ ಮತ್ತೆ ಚಾ ಪುಡಿನ ಆ ಎಷ್ಟು ತುಂಬಾ ಆಗ್ಬಿಟ್ರೆ ತುಂಬಾ ಕಪ್ಪು ಕಲರ್ ಆಗ್ಬು
ಹ್ಮ್
ಮತ್ತೆ ಅದ್ ಕಲರ್ ಇಲ್ಲ ಅಂದ್ರೆ ಮತ್ತೆ ಹಾಕ್ತೀನಿ
ಹೌದಾ
ಕರೆಕ್ಟ್ ಆಗಿ ಬರುತ್ತಾ ಮಾಡಕ್ಕೆ
ಅಂದ್ರೆ ನಾನ್ ಮಾಡೋದನ್ನ ಯಾರು ಕುಡಿದರೆ ಉಗಿದ್ ಬಿಡ್ತಾರೆ ಅಷ್ಟ್ ಹಂಗೆ ಮಾಡ್ತೀನಿ ನಾನು ಹ್ಮ್
ಅಷ್ಟ ಕೆಡ್ದಾಗ ಮಾಡ್ತೀರಾ ಕಲ್ತ್ಕೋಬೇಕು ತಾನೆ
ಹ್ಮ್ ಬಟ್ ಕಲ್ಕೋಬೇಕು ಮುಂದೆ
ಹಾ ಮತ್ತೆ
ಹೇಳ್ಬೇಕು ನೀವು
ಹ್ಮ್
ಹ್ಮ್ ತುಂಬಾ ದಿನ ಆದ್ಮೇಲೆ ನಿಮ್ಮ ಅಹ ಅಂದ್ರೆ ತುಂಬಾ ಬೇಜಾರು ಬೇಸರವಾಗುತ್ತಿತ್ತು ನಂಗೆ ಈ ಸಮಯದಲ್ಲಿ
ಹಾ ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ನನ್ಗೆ ಚೆನ್ನಾಗ್ ಮಾತಾಡ್ತೀರಾ
ಹ
ಹ್ಮ್ ಸರಿ ಇನ್ ಯಾವಾಗಾದ್ರರು ಮಾಡ್ತೀನಿ ಬಿ ಸಮಯ ಇದೆ ನನ್ ಫೋನ್ ರಿಸೀವ್ ಮಾಡಿ ಆಯ್ತ
ಹ ಸರಿ ನಿಮ್ಗೆ ಅವಾವತ್ತಾದ್ೂ ಬಿಡುವಿನ ಸಮಯ ಇದ್ರೆ ನನ್ಗೆ ಹಿಂದೆ ಮುಂದೆ ಯೋಚನೆ ಮಾಡ್ತಗೇ ಮಾಡಿ ಓ ಕೆ ನಾ ಧನ್ಯವಾದಗಳು.
ಹಾ ಸರಿ ಧನ್ಯವಾದಗಳು